ಏನ್ ನೋಡಪ್ಪ ಅಮ್ಮ ಏನ್ ನಡಮ್ದಿಂದ
ನ ಊಟ ಆಯ್ತಾ
ನೋಡ್ಣಿಂದ
ನಮ್ದು ಆಯದು ಊಟ
ಎಲ್ಲಿದ್ದೀರಿ ಹೋಗಿಲ್ಲ ನೀನ್ ಅಷ್ಟಲ್ಲ ಊಟ
ಊಟ ಆ ನಿಂದು
ನಂದಿಲ್ಲ ಎಲ್ ನೋಡಪ್ಪ
ಮತ್ತೆನ್ ಸಮಾಚಾರ ಯೆನ್ ಏಲ್ಲ
ಲ್ಲ ಕಾಲೇಜ್ ಟ್ಟ ಎಲ್ಲ ಬಿಟ್ಟು
ಹ್ಮ
ಹ್ಮ್ ಆರಾಮ ನೋಡ ನೀ
ನಾನ್ ಆರಾಮ್ ಇನ್ನು ಯಾವ ಕೆಲ್ಸಚಾರ ಹೆಂಗ ನಡ್ದ ಮಳೆ ಬಳಿ ಹೆಂಗ ಅದು ಹೊರ್ ಕಡೆಗೆ
ಮಳೆ ಏನಾದಪ್ಪ ಆದ ಅಷ್ಟೆಷ್ಟು ಕಡಮೆಗದ
ಹೌದಾ
ಹ್ಮ್
ಮತ್ತ್ ಕಾಲೇಜ್ ಅದು ಹೆಂಗ್ ನಡದದ
ಹೋದಾರ್ನ ಕಡಿಮೆ ಮಾಡಿ ನೋಡಣ್ಣ
ಹೌದಾ ಮತ್ತೆ ಆರಾಮನ್
ಅದಾವ್ ನೋಡ್ಲೆ
ಅದ್ಯಾವ್ಕದು
ಎಲ್ಲಿಗ್ ಹೋಗಿದ್ದಿ ಇಷ್ಟ್ ದಿನ ಎಲ್ಲಿ ಬಂದೆ ಇಲ್ಲ
ಊರಾಗಿದ್ನೋ ಮಾರಾಯ್ ಊರಾಗ್ ಹೊಲ ಮನಿ ಕೆಲ್ಸ ನಡದ್ದು
ಏನ್ ಮಾಡ್ತಿ ಕೆಲ್ಸ ಊರಲ್
ಊರಾಗ ಹೊಲ ಮನಿ ಅದೇ ಹೊಲ್ದಾಗ ಅಂದ್ರ ಬೀಜ ಊರದು ಬೀಜ ಹಾಕದು
ಹ್ಮ್ ಹ್ಮ್ ಆಯ್ತ ಇಲ್ಲ ಇನ್ನ
ಹ್ಮ ಆಯದು
ನೀನ್ ಅಲ್ಲೇ ಇರ್ ಊರಿಕೆ ಹೋಗ್ಯಾನ ಅಂತ್ ನಾ ಮಾಡಿದ್ದೆ
ಆ
ಎಲ್ಲಿ ಎಕ್ಸಾಮ್ ಬರಿಯಾಕ್ ಹೋಗಿ ನನ್ ಬಿಡಪ್ಪ ಒಂದ್ ಹದ್ನೈದು ದಿನಾನೇ ಹೋಗಿದ್ದಲ್ ನೀ
ಹೌ ಬಾಳ ದಿನ ಆಯ್ತು ಊರಾಗೀನಿ ಬರಲ್ಲಾವದ್ ಬರ
ಬರೀ ಕೆಲ್ಸಾನೇ ಮಾಡ್ಕೊಂತ ಕುಂತೇನಾ
ಹೂಂ ಕೆಲ್ಸದ್ ಮೇಲೆ ಬಾಳ್ ಬಿಜಿ ನೀ
ಮತ್ತೇನ್ ನಡ್ತಪ್ಪ ಹೇಳ್ಬೇಕ
ಹಾ ಹೇಳ್ಬೇಕ ನೀನೇ ಎಲ್ಲಾ ಸಮಾಚಾರ ಏನ್ ಮಾಡುದ ಏನ್
ಏನಿಲ್ಲ ನೋಡಪ್ಪ ಎಪ್ಪವಣದು ತಿರ್ಗಾಡದು.
ಹ್ಮ್
ಹಾ
ಆರಾಮಲ
ಆರಾಮ್ ನೋಡ್ ನೀನು
ಹ್ಮ್ ಮತ್ತೆ ನಾಷ್ಟ
ನಾಷ್ಟ ಮಾಡ್ಬೇಕಂತ ಏನ್ ಹೋಗಲ್ದ ಅದೇನು ಮಾಡ್ತಿ ನಾಷ್ಟ
ಯಾಕ
ಹೋಗವಲ್ದತ್ತಿ ನಾಷ್ಟನೇ ಹೋಗವಲ್ದು
ಯಾಕೋಗಲ್ಲ ನಾಷ್ಟ್
ಯಾಕ್ಕ ಸುಸ್ಲ ಅದ ಮನ್ಯಾಗ ಮಾಡೋದಿಲ್ಲ ನ ಸುಸ್ಲ
ಹೆಸ್ರಾ ಒಗ್ರಣಿ
ಹಾ ಲೆ ಒಗ್ಗರಣೆ ಹಾಕ್ ಸುಸ್ಲಾ ಮಾಡ್
ಹಾ
ಸುಸ್ಲ ಹೋಗಲ್ಲನ್ನ ನಾ ತಿನ್ನಲ್ಲದು
ಹ್ಮ ದೋಸೆಗ್ ಎಷ್ಟ್ ತಗಂಡ್ರ್ ಯಾಕ
ಹೋಗಲ್ಲ ಅದು ಒಂದು ಒಬ್ಬರಿಗೆ ಒಂದೊಂದು ಅಲರ್ಜಿ ಇರ್ತಲ್ಲ
ಹ್ಮ ಅಲರ್ಜಿ ಅದು ನಿನಗೆ ಅದು
ಹ್ಮ್ ನನಗೆ ಆಗಿ ಬರಲ್ಲ ಅದು
ಹ್ಮ್ ಯಾಕ್ಕ
ರೇ ಯಾಕಂದ್ರೆ ಏನ್ ಹೇಳುದಪ್ಪ ಒಂದು ತಿಂತಾರ ಒಂದು ಇಲ್ಲಲ್ಲ
ಹೌದಾ ಯಾರ
ಏನು ನೀನು
ಹ ಯಾವಾಗ ಮತ್ತೆ ಹೆಂಗ ಮಳೆ ಅದ ಹೆಂಗ ಊರ್ ಕಡೆ
ಅಲ್ಲಾ ಏನಿಲ್ಲ ಅವರ್ ಕಡೆ ಮಳೆ ಇಲ್ಲ ಏನ್ ಈಲ್ಲ
ಹ ಹೌದಾ ಮತ್ತೆ ಹೇಳ್ಬೇಕಪ್ಪ ಏನ್ ಸಮಾಚಾರ ಹಾ
ಎಕ್ಸಾಮ್ ಎಕ್ಸಾಮ್ ಯಾವೋಗ
ಎಕ್ಸಾಮ್ ಯಾವಾಗ ದೊಡ್ಡದಾನ್ ಅಂದ್ರೆ ಚಪ್ಪಲ್ ಸಮೇತ ಬಿಡಲ್ಲ ಮಂದಿ ಚಪ್ಪಲ್ ಬಿಟ್ಟು ಚಪ್ಪಲ್ ಹಾಕಿ ಹೋದರು
ಮಂದಿನೆ ಅಂಗ
ಹಂಗ ಚಪ್ಪಲ್ ಇರ್ತಾವಂತ ನಾವು ಮಾಡಿವಿ ಚಪ್ಪಲಾಕಂಗ ಹುಡುಗರು ತಾರ ಚಪ ದಾರ ರೆಡ್ಡಿ ದಾರಗೆ ಅಡ್ಡಿನ ಕೆತಾಪಯತ
ಹಾ
ಹುಡುಗೂರು ಚಪ್ಪಲ್ ಹಾಕಂದಾಗವಾ
ನಾನ್ ಈ ಕಡೆ ಹಾಸ್ಟೆಲ್ ಬಂದ ಇದಿದ್ದಪ್ಪ ಅಂತ ತಗೊಳ್ಳಿ
ಹ್ಮ್
ಎಲ್ಲಾ ಬಟ್ಟೆನ ಕಳವು ಮಾಡಿ ಬಿಟ್ಟಾರ ನನಾವು
ಬಟ್ಟಿ ಚಪ್ಪಲ್ ಹಕೋಂಡ ನನವು ಈಗ ಬಂದಿನಿ ಹಾಸ್ಟೆಲ್ ಊರ ಲ್ಲಿಂತ ಚಪ್ಪಲ ತಗೊಂಡೋಗ್ಬಿಟ್ರ ಏನ್ ಮಾಡ್ಬೇಕಂತ ಗೊತ್ತಾಗ್ತ ಇಲ್ಲ ಎಂತ ಜನ ಆದ ಮಾರ ಇಲ್ಲ ಮಾರ ಅರಿತೇವ್ ಚಪ್ಪಲ್ ನಾವು ಯಾರಿ ಚಪ್ಪ ಕೊಡ ಚಪ್ಪಲ ಹಾಕಿ ನಮ್ಮ ಹುಡುಗುರಲ್ಲ ಆಳ ಮಾಡಡ
ಹ್ಮ ಹೌದ ಹ್ಮ್ ಕೊಡಬೇಕು ಓ ಹಂಗೆ ಮತ್ತೆ ಏನಾತು?
ಏನ್ ಕೊಡ್ಬೇಕ್? ಕೊಡದ ಚಪ್ಪಲಿದ್ ಹೇಳಿ ಕೇಳಿ ಹೋಗ್ ಮಜಾ ಇಲ್ಲೇ ಅವ ಅರದಾವ.
ಏನ್ ಹೇಳ್ತವ ಅವುಕ ಏನ್ ಹೇಳ್ತಂದೆ? ಏನ್ ಹೇಳ್ತಪ್ಪ ಅಂದೆ ಅವುಕ್?
ಹ್ಮ್ ಹೌದಾ? ಎಲ್ಲ ಹೇಳ್ಬೇಕ್ ನೀವ್ ಏನ್ ಸಮಾಚಾರ ಏನ್ ಇ ಲ್ಲ
ಮದುವಿ ಯಾವಾಗ್ ಆದಪ್ಪ ನಿಂದು?
ಮದುವಿ ಏ ಇನ್ನ ಇಲ್ಲ ಹೋಗ್ ನಾವ್ ಓದ್ತಾ ಇರೋದು. ರೆಡ್ಡಿದ್ ಆಗೈತಿ. ಹಾಂ ಮನೇಲ್ ಲೇಟ್ ಆದ ಇನ್ನೊಂದ್ ಏ ಒಂದ್ ವರ್ಷ ಇದರಲದೇ ಓಲ್ಡ್ ಚಪ್ಪಲ್ಲ ಹಾಂ
ಒಂದ್ ವರ್ಷ
ಹ್ಮ್ ದರ್ಷಾಗ್ಬೋದು
ಬಾಳ ದೂರ
ಆ
ಬಹಳ ದೂರ ಐತಲ್ಲ
ಮತ್ತೇ
ಒಂದ್ ವರ್ಷ ಅಂದ್ರೆ ಸ್ವಲ್ಪ ಆಯ್ತಾ?
ಹ್ಮ ಮತ್ತೆ ನಮ್ ಎಜುಕೇಶನ್ ಕ್ವಾಲಿಫಿಕೇಶನ್ ಆಗ್ಬೇಕಲ್ಲ ನಾ ಓದೋದ ಆದ್ಮೇಲೆ ಮದ್ವೆ.
ತ್ತಿನ ಜಾಬ್ ಯಾವತ ಎಕ್ಸಾಮ್ ಆಗ್ಬಿಡ್ತಾವ ಹೇಳ ಪೊಲೀಸು.
ಹ್ಮ್ ಪೊಲೀಸ್ದು ಇನ್ನು ಯಾವಾಗ್ ಬಿಡ್ತಾರ ನಂಗ್ ಗೊತ್ತಿಲ್ಲ. ಬಿಡ್ತಾರೆ ಒಟ್ಟ್ರ ಒಟ್ಟಾರೆ ಒಂದನ್ ಬಿಡ್ ತ್ತರ.
ಈನ ಚಾಲಿತ ಹೊತ.
ಹಾ.
ಯಾವ ಯಾವ್ದಾರ ಎಕ್ಸಾಮ್್ದಾಗ ಪಾಸ್ ಆಗಿದೆ ಅಲ್ ಇನ್ನ.
ಏ ಯಾವ ದಿನ ನಾ ಓದ್ತಾ ಇರೋದಿನ. ಇನ್ನುೂ ಕಂಪ್ಲೀಟ್ ಆಗಿಲ್ಲ ನಂದು.
ತಿನ್ನೊ ಬದ. ತೋತಾನಲ್ಲ ದಾವ್ದ ಅಂತ ತೋದ್ತಾನಲ್ಲ ಇನ್ನೊಬ್ಬ.
ಹೌನಾ. ಹೌದೌದು ಅವ್ನು ಓದ್ತಾ ಇದ್ದಾನ ಅವನ್ ನನ್. ಇ ಚೆನ್ನಾಗಿ ಹೋಗ್ತಾದ್ದ ನಾನು.
ಹೋದವ್ರ ಇಲ್ಲ ಅವ ನಾನ್ ನರ್ಸಂಗ ನರ್ಸಿಂಗ್ ಮಾಡೇ ನಾನ್. ಜಾಸ್ತಿ ಓದೋದಿಲ್ಲ ಏನಿಲ್ಲ.
ಹ್ಮ್.
ಇಬ್ಬರು ಒದೋದ ಅದಾ.
ಹಾ ಇಬ್ರು ಓದ್ತಾ ಇದ್ದೀವಿ.
ಹ್ಮ್ ಹ್ಮ್. ನೀ ಎಷ್ಟ ವರ್ಷ ಐತಿ ಹೋದಕ್ಕಂತ
ನಾವು ಇವಾಗ ಓದ್ತಾ ಇರೋದು ಒಂದು ಎರಡು ವರ್ಷ.
ಹೌದೌದು.
ಅವನು ಕೂಡ ಒಂದು ಒನ್ ಇಯರ್ ಒನ್ ಇಯರ್ ಸೇಮ್ ಅವನು ನಾನು ಸೇಮ್ ಓದ್ತಾ ಇರೋದೇವ ಸೇಮ್ ಇಯರ್ಲಿಂದ ಅಂದ್ರೆ ಇಬ್ರು ಒಟ್ಟಿಗೆ ಓದೋದಕಷ್ಟ ಇದು ಪ್ರಾರಂಭ ಮಾಡಿದ್ದು ಇನ್ನ ಕೊನೆಗ ಹೊಂಟಿಲ್ಲ.
ಹ ನೋಡ್ ನೋಡಿ ಇಬ್ರ ಜಾಬ್ ಒಟ್ಟಿಗೆ ತವ್ರಿ.
ಹ್ಮ್
ನೋಡಿ ಯಾರ್ ಸೆಲೆಕ್ಷನ್ ಆತ್ರಿ ಅವ ಒಂದ್ ಯಾವ್ದ್ ಸೆಲೆಕ್ಷನ್ ಆಗಿತ್ತ ಅಂತಲ್ಲ ಮತ್ತ
ಯಾರ್ದು ಯ್ ಅವಂದು ನಿಜ ಆಗಿತ್ತು ಒಂದು ಅದ್ರ ಓಡುದು. ದ್ರಲ್ಲಿ ಸ್ವಲ್ಪ ಏನಾಯ್ತು ಏನಿಲ್ಲ ಓಡೋಕೆ ಆಗ್ಲಿಲ್ಲ ಅವಂಗೆ
ಹಾಗತೇನಾ
ಹಾ
ಸೆಲೆಕ್ಷನ್ ಆಗಿತ್ತು
ಹಾ ಒಂದ ಆಗತ್ತು ಒಂದು ಓಡೋದ್ರಲ್ಲಿ ಆಗ್ಲಿಲ್ಲ ಒಂದು
ಹೌದಾ ಏನು ಲೈಫ್ ಇರ್ತಿತ್ತ ಒಂದು
ಹಾ ಏನ್ ಮಾಡ್ತವಿ ಇನ್ನೊಂದ್ಸರಿ ಟ್ರೈ ಮಾಡೋಣ
ಮಾಡಡ ಮಾಡ
ಹ್ಮ್ ಹ್ಮ್ ಮತ್ತೆ
ಊಟಾ
ಊಟ ಆಯ್ತಪ್ಪ ನಿದ
ನಂದ ಎಲ್ಲ ನೋಡಬ ಎಲ್ಲ
ಹೌದಾ ಮತ್ತೆ ಏನು ಊರಲ್ಲಿ ಏನಾಗಿದ್ರ ನಿಮ್ಮ್ ಎಲ್ಲಾ ಜಮೀನ್ ಇದ್ಯಾ ನಿಮ್ದು
ಫ್ಲಾಟ್ಗಳು ಜಾಸ್ತಿ ಹೊಲ ಇಲ್ಲ
ಪ್ರಾಪರ್ ಅಂದ್ರೆ ನಿಮ್ ಜ ಪ್ಲಾಟ್ ಇದೆ ಅಂದ್ರೆ ಇವ ತರ ಇವಾಗ ಮನೆ ಕಟ್ತಾರಲ್ಲ ಆತರನ.
ಹಾ ಅದೇ ಅದೇ.
ಅದೇ ಇ ಹಾ ಹ್ಮ್ ಮತ್ತೆ ನಿಮ್ಗೆ ಜಮೀನ್ ಇಲ್ರುವಾಗಾದ್ರೆ.
ಹಾ ಹಾ ಅದ.
ಹ್ಮ್ ಜಮೀನಲ್ಲ ಏನ್ ಹಾಕಿದ್ದೀರಾ ಇವಾಗ ಮುಂಗಾರಲ್ಲ.
ಇದು ಕಬ್ಬ ಅದ ಕಬ್ಬು.
ಅಂದ್ರೆ ನೆಲ್ಕೊಬ್ಬ ಹಾಕಿದೀರಾ.
ಹ್ಮ
ಹ ನಿಮ್ಗೆ ಕೊಬ್ಬಲ್ಲಿ ಏನಾದ್ರೂ ನಿಮ್ಗೆ ಇ ಬರುತ್ತಾ ಅಲ್ಲಾ ಲಾಭ ಏನಾದ್ೂ ನಷ್ಟ ಆಗುತ್ತೆ. ಕುತ್ತ
ಅಷ್ಟರ ಹ ಎರಡು ವರ್ಷ ಬರ್ತೈತಿ ಎರಡ್ ವರ್ಷ ಇರ್ತ ಹ್ಮ್.
ಹೌದಾ
ಹ್ಮ್
ಮತ್ತೆ ಒಂದ್ ವರ್ಷ ಆದ್ಮೇಲೆ ಮತ್ತೆ ರಿಟರ್ನ್ ಹಚ್ಬೇಕ ಬೆಳೆನ ಅದೇ ಬೆಳೆ ಕಂಟಿನ್ಯೂ ಆಗತ್ತಾ. ಮೂರ್ ವರ್ಷನಾ. ಹ್ಮ ಮೂರ್ ವರ್ಷ ಆದ್ಮೇಲೆ ಮತ್ತೆ ಬೆಳೆ ಬೇರೆ ಬೆಳೆ ಹಾಕ್ಬೇಕಾ.
ಮತ್ತ ಅದೇ.
ಮತ್ತೆ ಅದೇ ಬೆಳೆನಾ
ಹ್ಮ್
ಹೌದಾ ಅಂದ್ರೆ ಒಂದ್ ಎಕರೆಗೆ ಅದ್ಯ ಎಷ್ಟ್ ಕ್ವಿಂಟಲ್ ಬರುತ್ತೆ ಒಂದು್ ಎಕರೆಗೆ ಅದು
ಅದು ಲಾರಿ ಸಬ ಇರ್ತರಿ ಅದು
ಹೌದಾ ಲಾರಿ ಅಂದ್ರೆ ಎಷ್ಟು ಎಷ್ಟು ಕ್ವಿಂಟಲ್ ಬರ್ಬಹುದು ನಿಮ್ ಅಂಜಾದ ಪ್ರಕಾರ
ಹಂಗಿಲ್ಲಣ್ಣ ಒಂದ ಎಕ ಒಂದ್ ಎಕಗೆಲ ಹ
ಹ್ಮ
ಹಯದ ಕರೆ ಅಂದಮದು
ನಿಮ್ದು ಐದು ಎಕ್ರ ಇದೆ ಜಮೀನು
ಹ್ಮ್್ಮ
ಐದ್ ಎಕರೆ ಜಮೀನಲ್ಲಿ ಎಷ್ಟು ಬರುತ್ತೆ
ಒಂದ್ ಹತ್ ಲಕ್ಷ ಆದ್ರೆ ಒಂದ್ ಒ್ ಐದ್ ಲಕ್ಷ ಬರ್ತ ನೋಡ
ಐದು ಲಕ್ಷ ಬರುತ್ತಾ
ಹಾ
ಹ್ಮ್ ಹ್ಮ್ ಅಂದ್ರ ಅದ್ರಲ್ಲಿ ಜಾಸ್ತಿ ಲಾಭ ಬರುತ್ತೆ ಅದೇ ಆಗ್ಬೇಕಂದ್ರೆ ಜಮೀನು ಜಮೀನ್ಲ್ಲಾ ಅದೇ ಆಗ್ಬೇಕು ಮತ್ತೆ ಬೇರೆ ಬರೆ ಆಗ್ಬಾರ್ದು
ನಿ ಅದೆ ಕಮ್ಮಿ ಹಾಕ್ತಿವ್ರ ಮಧ್ಯಾಹ್ನ ಹಾಕ್ಕಿ
ಹಾ
ಹೌ
ಆಮೇಲೆ ಕಾಲ್ ಮಾಡಿ ಒಂದ ಕಾಲ್ ಬರ್ತೇನ ತಮ್ಮ
ಆಯ್ತೋಣ ಇಡ್ಲ ಜರಾ ಫೋನ್ ಬಂದ್ ಅದ
ಹಾ ಸರಿ